ತಿದ್ಯಾ ಏನ್ ಮಾಡ್ತಿದ್ರಿ
ಏನ್ ಮಾಡ್ಲಾ ಊರಲ್ಲಿ ಮ್ಯಾಗಿ
ಮತ್ತೆ ಊಟ ಏನ್ ಮಾಡದ್ರಿ
ಊಟಾ ಇಡ್ಲಿ ದೋಸೆ
ಇಡ್ಲಿ ದೋಸೆ
ಹ್ಮ್
ಮಧ್ಯಾಹ್ನ
ಮಧ್ಯಾಹ್ನ ದೋಸೆ, ಬೆಳಗ್ಗೆ ಇಡ್ಲಿ.
ಓ ಹಂಗೆ
ನಿಂಗ
ಟ್ಲಲ್ಲಾ ಮನೇಲ್ಲ
ಮನೆ ಮನೆ
ಮನೆ ನೀವ ಮಾಡುದ್ರ ಇಲ್ಲ ನಿಮ್ಮ್ ಮಮ್ಮಿ ಮಾಡುದ್ರ
ಆ ಆ
ನೀವೇ ಮಾಡುದ್ರ ಇಲ್ಲ ನಿಮ್ಮ ಅಮ್ಮ ಅವ್ರ ಮಾಡದ್ರ ಅಂದೆ
ನಾ
ಆ
ಹ
ಎಲ್ಲ ವಯರ್ಸ್ ಕಟ್ಟಾಗ್ತಿತ್ತು ಕರೆಕ್ಟ್ ಆಗಿರೋ ಪ್ಲೇಸ್ಗ್ ನಿಂತಕಳ್ರಿ.
ಏ ಇಲ್ಲಿ ಹೊಲ್ದತ್ರ ಇದ್ದಿವಿ ಅದಿಕೊ ಹಂಗೆ ಎಯ್
ಹಾ
ಹಾ ಮತ್ತೆ ಏನೆನ್ ಸಮಾಚಾರಾ
ಏನಾಯ್ತ ಹೇಳ್ಬೇಕ್ ನೀವೇ
ನಂದೇನಿಲ್ಲಪ್ಪೋ
ಮತ್ತೆ ಎಲ್ಲಾದ್ರೂ ಹೋಗಿದ್ರಾ ಇಲ್ವಾ
ಇಲ್ಲಿ ನಾ ಮೊನ್ನೆ ಎಕ್ಸಾಮ್ ಇತ್ತು
ಹಾ
ಎಕ್ಸಾಮ ವೇಟ್.
ಹಾ
ಹೆಂಗೂ ಓದಿರೋದೆ ಬಂದಿದ್ದ್ ಇಂಟ್ರನ್ಸ್ಗೇ
ಹಾ ನ್ ಪಿಚ್ಚರ್ಸ್ರ್ ಜಾಸ್ತಿ ನೋಡ್ತೀರಾ?
ಹಾ
ಪಿಚ್ಚರ್ಸಾ
ಇಲ್ಲಪ್ಪ ಯಾವ್ಗಾರ ಕೆಲ್ಸನ ಐತಿ ಬಿಚ್ಚಲ್ಸ ಟೖಮ್ ಎಲ್ಲಿತೆ ನಮ್ಗೆ.
ಹಾ ಟಿವಿ ಟಿವಿ
ಟಿ ವಿ ನೋಡದೇ ಇಲ್ಲ ನಿಮ್ಮ ಷ್ ಆರಾಮ್ ಇಲ್ರಿ ನಾವು
ಅಲ್ಲ ನೈಟ್ ಟೈಮ್ ಆದ್ರೂ ಫ್ರೀಯಾಗಿ ಊಟ ಮಾಡ್ಬೇಕಾರೂನು ನೋಡ್ಬೋದಲ್ಲ.
ಹ
ನೋಡಲ್ಲ
ಹ ಬೇಜ ಹೋಗಣ ಫ್ರೀ ಇದ್ರ ಹಂಗೆೇನ್ ಮಾಡೋದು?
ಹಾ
ಲಯನ್ಸ್ಟಾ
ಗೇಮ್ ಎಷ್ಟೊತ್ತಂಕ ಆಡ್ತೀರಾ?
ನಮ್ ಫ್ರೆಂಡ್ಸ್ ಎಷ್ಟೋತ್ತೊರ್ಗೊ ಆಡಿದ್ರೆ ಅಷ್ಟೋತ್ತೊರ್ಗು ನೈಟ್ ಹೊತ್ತು.
ಹಾ ನಾಳೆ ಕಾಲೇಜು
ಇಲ್ಲ ಮೂರನೇ ತರಿಕಿನ್ನ
ಮೂರನೇ ತರೀಕಿನ್ನ ಯಾಕ್ ರಜ್ಗಳು ಹಂಗ್ಕೊಟವ್ರೆ?
ಎಕ್ಸಾಮ್ ಐತ್ ಮೂರ್ನೇ ತಾರೀಕು ಅದಿಕ. ಮೊನ್ನೆ ಅಂಗ್ ಬೆಳ ಬಂದೆ
ಹಾ
ಚೆನ್ನ ಏನ ಎಂಟ್ರಾನ್ಸ್ ಕೊಷನ್ಸೆ ಕೊಟ್ಟಿದ್ರು ಹಾ ಮಸ್ತಾಗಿತ್ತು.
ಹಾ
ಬೇಡ್ದೆ ಇನ್ನ ಬಂದೆ ನೆನ್ನೆ ಕೆಲ್ಸ ಇತ್ತು ಕೂಲ್ದೋರ್ ಬಂದಿದ್ರು.
ನಿಮ್ ಕಾಲೇಜ್ ಹತ್ರ ಹೋಗ್ಬೇಕಂದ್ರೆ ಯಾವ್ಯಾವ್ ಊರ್ ದಾಟ್ಕೊಂಡ್ ಹೋಗ್ಬೇಕು?
ನಮುಕ
ಹಾ
ಫಸ್ಟು ರಜೆ ಮಂಟೆಗ್ ಹೋಗೋದು ರಾಜನಗುಂಟಟ ಮುಃದ ರಾಯನಹಳ್ಳಿ. ಅಲ್ ಗೌರ್ಮೆಂಟ್ ಬಸ್ ಇಳಿದ್ ಬಿಟ್ಟು ಇಲ್ಲ ಟ್ರೈನ್ ಇಳಿದ್ ಬಿಟ್ಟು ಬಿ ಎಂ ಟಿ ಸಿ ಅಲ್ಲಿಂದ ನಾಗೆನಳ್ಳಿ ಅಲ್ಲಿಂದ ಶಾರ್ಟ್ಕಟ್ಗೆ ಎರಡುವರ್ ಕಿಲೋಮೀಟರು. ಹಯ್ ಬ ಬ ಅಷ್ಟೇ ತಿಿಂದ ಕಾಳಜ
ನಮ್ದ ಕಾಲೇಜ್ ನವೆಂಬರ್
ನವೆಂಬರ್ ಅಲ್ಲ ಲಾಂಗ್ ಹಾಲಿಡೇಸ್ ಫುಲ್ಲ.
ಹ್ಮ್ ಲಾಂಗು ನಾ ಹೊಲ್ಲಾ ಕಾಲೇಜ್ ಸ್ಟಾರ್ಟ್ ಆಗೖತಿ ಇಪ್ಪತ್ತೖದಿಕ್ಕೆ.
ಹಾ ಹಾ ಏನೋ ಮಾಡ್ರಪ್ಪ ಮತ್ತೆ
ಮತ್ ನೀವೇ ಹೇಳ್ಬೇಕು.
ಇವತ್ತು ಕಂಬಿ ಕೊಟ್ಟೋದ್ ಒಂದೇ ಅಂತ ಕೆಲ್ಸ ಎಂತ ದೇ ಹೇ ಬಂದಿಲ್ಲಂತ್ ಹೆ ನಿಮ ನಮ್ಮರೆಲ್ಲನಪಾ.
ನಿಮ್ಮ ಕಡೆನಾ.
ನಮ್ಮೂದ್ರ.
ಕಾಲೋನವರಾ.
ಹ್ಮ
ಕಾಲನವರಾ.
ಹ್ಮ್
ಹ್ಮ್ ನಿಮ್ಮವರ ಬವಣ್ಣ ಬಂದಿತ್ತು.
ಹ್ಮ
ಹ್ಮ ನಾವ್ ಕಮ್ಮಿ ಕಟ್ಬೇಕಾದ್ರೆ ಬಂದಿತು ನೋಡ್ತು ಮಾತಾಡದೋಯ್ತು ಅಷ್ಟೇ.
ಯ್ ಬಂದಿರಲ್ಲವಾ ಇವತ್ ಬಂದಿಲ್ಲ ನೆನ್ನೆ ಬಂದ ಅರ್ದ ಕಟ್ಟ ಇರು.
ಹಾ
ಗ ಪೋನ್ ಎಲಿ ಬ ಬ. ಇವಾಗ ಬೆಳಿ ಹಕೊಂಡ ಎತ್ತಿಲ್ಲ.
ಮತ್ತತ್ ಅರ್ಧ ಕಟ್ಟೋ ಇದ್ರಿ ಅರ್ಧ ಅಂದ್ರೆ ಅಲ್ಲಾ ಜಾಸ್ತಿ ಐತ್ ಮತ್ತೆ ಇದು. ಅದ ಮನೆ.
ಏನಿಲ್ಲ ಸಜ್ಜಡ್ಗ ಮೆಟ್ಲಿ ಕಟ್ಟಿಡದ ನನ್ಗೆ. ಬರ ಗಾಡಿ ಎಲ್ಲ ಕಟ್ಟಿದ್ರು.
ಓಲ್ಲಿ ಇಂಟ್ಲಲ್ಲ ನಮ್ಮ ಮಾಡಡ್ ಅನ್ಕೊಂಡಿದ್ದೆ.
ಹಾ
ನಾ ಇದಂಗ ಮಾಡೋ ಅಷ್ಟದ ಅಷ್ಟ್ದ ಆಯ್ತ ಅನ್ಕೊಂಡೆ ನಾನ.
ಎಲ್ಲಾಪ್ಪ. ಎಏಳ್ ನನ ಬಂದೊಂದು ಅರ್ಧ ಗಂಟೆಗೆ ಕಟೋ
ಹಾ
ಹಾ ಅವ್ರ ನ್ ಕೆಲ್ಸ ಇರ್ತ ಪಾಪ ಮನೆಯಲ್ಲಿ.
ಏನ್ ಕೆಲ್ಸನಪಾ ನಮ್ ಕೆಲ್ಸ ಹೇಳುವ ಇ ನಾಶಡ ಬರೋಷ್ಟು ಮರ್ಡ್ ಹಾಕೊಳ್ಬೇಕ.
ಹ್ಮ ಅದಕ್ಕಿಂತ ಇನ್ನೊಂದು ಐರಿ ಆಐತ್ ನೋಡು. ಆಷಾಡ ಬರುತ್ತಲ್ಲ.
ಹ್ಮ್
ಹ ಸೇಡ ಅದಕ್ ಮುಚೆ ಒಂದ ಸ್ವಲ್ ಹೊತ್ತು ಕಾಂಕ್ರೀಟ್ ಆಬಿಟ್ಟ ಮೋಲ್ಡ್ ಆಗ್ ಬಿಟ್ಟ ಮೋಲ್ಡ್ ಆಗೋಷ್ಟೇ ಕಾಂಕ್ರೀಟ್. ಹಾಕ್ಬಿಟ್ಟು ನೀಸುುತ್ತ ತಿರ್ಬೇಕಾದ್ರೆ ಆಶಗಿ ಮನೆ ಕ ಮಾಡ ಹಾಕ್ಬೋದು.
ಮೋಡ್ ಹಾಕಂಗಲ್ದ.
ಏನು ಅದಕ್ಕಿಂತ ಮುಂಚೆನೆ ಸ್ವಲ್ಪ ಮಾ ಮಿಕ್ಸ್ ಮಾಡಿ ಎಕ್ಕಿರ್ತವಲ್ಲಾ.
ಯ ಏನು ಏ ಎಲ್ಲ ಬರ್ಬೇಕಲ್ಲ ಮಿಷಿನ್
ಅಲ್ಲ ನಾನೇನ್ ಹೇಳಿದ್ದಂದ್ರೆ ಕೈಯ ಎಲ್ಲ ಕಲ್ಸಟ್ಟತಿ ಇ ಆರದ್ರಾಗ ಸ್ವಲ್ಪ ಕಲ್ಸ್ಕೊ್ಬಿಟ್ಟು.
ನಮ್ಮ ಒ್ಣವ್ರ ಹಂಗೆ ಅಲ್ಲ ಉಡಿದು. ನಾವ ಅಣ್ಣ್ರ ಹಂಗೆ ಮಾಡಿದ್ದಪ್ಪ.
ಹ್ಮ್ ಇಲ್ಲ ಇನ್ನೊಂದು್ ಹದ ದಿನ ಕೆಲ್ಸ ಆ ಮೆ ನಿಮ್ಮೂರ ಬೇರೆ ಬರ್ಲಿಲ್ಲ ಆಯ್ ಎಂಟ್ ಆ ಅದಕ್ಕೆ. ಕವ ಎಮ್ಮರ ರಾರ. ಯಾರ ಗೊತ್ತಿಲ್ಲ ಎರಡು ದಿನ ನಾನ ಬಿಡ್ದಲ್ವಾ.
ಹಾ
ಆ ಎರಡು ದಿನ ಎಷ್ಟು ಇವತಷ್ಟ ಹ ಹ ಅಲ್ಲೇ ಮೂರ್ ದಿನ ಆಯತ ಮೂರ್ ದಿನ ಇದ್ರೆಲ್ಲಿ ಇಂಟ್ಲ ಆಗ್ಬಟ್ಟ ಗಡೆ ಕಡು
ನೀರ್ ಬಿಡ್ತಾ ಇದ್ರ ಇಲ್ಲ ಗಾಡಿಲ್ಗೆ
ಏ ಆಾಳೆ ಬಿಟ್ಟು ಆಳೆ ಜ ಎಲ್ಲ ಇದಾಗ ಹೋಗಿತ್ತು ಫಸ್ಲಂಟ್ವೆಲ್ ಕಟ್ಟಿ ನಿಲ್ಸಿದವಿ
ಹಾ
ಹಚ್ಚೆ ಒಂದ್ ವಾರ ನಿಲ್ಸಿ ಒಂದ್ ವಾರ ಫುಲ್ ನೀರ್ ಹಾಕಿ
ಹಾ
ಯ ಎಲ್ಲಾ ಫುಲ್ ಕ್ಯೂರಿಂಗ್ ಆಗಿತ್ತು
ಹಾ ಅದಕ್ಕೆ ಕೇಳಿದ್ದು ನೀ ನೀರ ಆಗ್ತಾ ಇದೀರಿಲ್ವಾ ಅಂತ
ಫುಲ್ಲು ಕ್ಯರಿ ಮಾಡಾಕಿ ಹ್ಮ್ ಸ
ಮನೆಗೆ ಎಲ್ ಯಾಗ ಮಾಡ್ತಿದ್ರು
ಅವತ್ತ ಏನ್ ಕೆಲ್ಸದ ಮನೆಗೆ ಎ ಸನಿಲ್ಲ
ಹಾ ಮತ್ತೆ ಮೀನ ಇಡಾಕೆಲ್ಲ ಇಲ್ಲನಾ
ರ ನೀರ ಮೇನು ಹ
ಹಾ
ಹ್ಮ್
ಗೆ ಮತ್ತೆ ಸರಿ ಮಲಾ ಸಿಕ್ಕಿದ ಯಾಳ್ ನಾನು ಬರ್ತೀನಿ
ಹ ನಬೋ ನಾನ ಬೇಬ ಅವ ನೋಡ್ಕೊಂಡಿದ್ ಬರ ಬಿಟ್ರೆ ಸಿಗ್ತವೆ ನಮಗ್ ಕೆಲ್ಸ ಹಾ ಓಡಾಡೋ ಜಾಗ ನಡ್ಕೊಂಡು ಹೊಡ್ದ್ ಬಿಟ್ರ
ಹಾ
ಸಿಗ್ತತೆ ನಾವವು ಹೇಳ ಕೆಲ್ಸ ಏನೇ ಐತದ ನಮ್ಗೆ
ಹ ಅವನು ಹೋಡ್ಕೊಂಡ ಎಲ್ಲ ನ
ಹ್ಮ ಸರಿಲ್ಲ ಅವಣ
ಹಾ ನಮ ಮನಾಗ ನೂರ್ ಮೈಲ್ ಇತ್ತು ಎಲ್ಲಾ ಮರಕದ್ವಿ
ಹ್ಮ್ ನಮ್ದು ಕಾಡ್ಮಾರ ತಿನ್ನಕ ಅಷ್ಟೆ ಅದು ಸಾಕಕ್ ಆಗಲ್ಲ ಸಾಕ್ಲು ಬ್ಯಾಡ್ದಾನ ರಬಟ್ಟು
ಸಾಕಬಾರದು ಒಟ್ನಾಗ ಹಾ
ಬೆರಳುಗಳು ಸಾಕಾದ್ರೆ ದರಿದ್ರ ಅಂತ
ನ -ನ- ನವಿಲು ಜಿಂಕೆ ಮುಂದೆ ತಿಂದ್ ಜಿಂಕೆ ಜಿಂಕೆ ತಿಂದ್ರೆ ಮೂವತ್ತು ದಿವಸ ಏನೋ ಪ್ರೆಸೆಂಟ್ ಇಗ್ ಮಾಡಲಿ
ಏನ್ನೂ ನಮ್ಗೆ ಗೊತ್ತಿಲ್ಲ ನಮ್ಮೂರುಪ ನಮ್ಮ್ರ ಬೆಜ್ಜಾನ ನೈರಿ ನೈದ
ತಿನ್ನೋರು ಇರ್ಬೇಕಲ್ಲ
ನಾವ
ಹಾ
ತಿಂದ್ರೆ ಆಗ್ತಾರಲ್ಲ ಪೊಲೀಸರು ಕಸ
ಹ ಹ ಹ ಹಾ
ನವಲ್ ಜಿಂಕಿಯ ನ ಮರ
ಜಿಂಕಾವ
ಹಾಂ
ಹ್ಮ್ಂ ಇಂಗ್ಗ್
ಅವತ್ ನಾವ್ ಏಲ್ಒಳ್ಳದತ್ರ -ಇ -ನೋಡು ಆಸಿಡ್
ಯಾ- ಸೈಡು ಮೀನ್ -ಮೀನಾ
ಅದೇ ನೋಡು ಮೀನು
ಮೀನ್ ಬಸ್ರದಳ್ಲ
ಹಾ -ಅಲ್ಲಿ ನಾನು ನೀನು ಪೋವಾನ ಆಶೆ ಸಿಟ್ಟಿದಳ
ಹಾ -ಹಾ- ಹಾ -ಹಾ
ಹಾ -ಹ್-ಅಲ್ಲದೆ
ಹಾ ಇನ್ನೇನಾವ್ ನಿಮ್ಮೂರ್ ಕಡೆ -ಏ- ಅದೇ ನಿಮ್ಮೂರ್ -ಕ್ ಈ- ಕಡೆ ಎಲ್ಲ ಕರ್ನಾಟಕ ಚಿತ್ರನ ಇಂಡಿಯಾ ಚಿತ್ರನ ಮಾಡಿ ಇದ್ ಮಾಡಿದ್ರಲ್ಲ
ನಮ್ -ನಮ್ -ನಮ್ಮೂರ ಪಕ್ಕದಾಗಿಂದ್ದು ಕರ್ನಾಟಕದ್ದು ಎಲ್ ಬ್ಯಾಲ್ ಹತ್ರ -ಒ -ನಮ್ಮೂರ್ ಬಿಟ್ಟು ಒಂದ್ ಸ್ವಲ್ಪ ಮುಂದ್ ಅಷ್ಟೆ.
ಹ- ನಾನ್ ನೋಡೇ ಇಲ್ಲಪ್ಪ ಇನ್ನ ಚೆನ್ನಾಗಿ
ಹಾ- ನಾನೇ ನೋಡಿಲ್ಲ ನಾನೇ ಹೋಗಿದ್ದ
ಹಾ ನಾ- ಅದನ್ನ ನೋಡೋಣ ಅಂತ ಬರ್ತೀನಿ ಪ್ಲಾನ್ ಚೇಂಜ್ ಮಾಡತನಿ ಏನೋ ಒಂದ -ಯ ಇದೆ ಏನೋ ಒಂದ್ ಇರ್ತೈತಿ.
ಹ್ಮ್
ಅರ್ಷೆ ಅಲ್ಗ ಊರಾಗ ಬತ ಕರ್ಕೊಂಡು ಹೋಗತಿ ನೋಡಸ್ತೀನಿ ಅಂತಾನೆ.
ಹೌ-ಏ- ನೋಡಿಲ್ವಾ ಅಪ್ಪ ನಾನೇ ನೋಡಿಲ್ವಾ. ಹ್ಮ್ಂ - ನಮ್ಗೆ ಕೆಲ್ಸಗಳೇ ಇರ್ತಾವೆ. ಹ-ವ್ ವಗ್ಗೂಣ
ಸರಿರಾ ಫಾರ್ಮ್ ಬರ್ತಯ್ತ್ -ನಾ- ಮಾಡ್ತೀನಿ ಒಂದೇ ನಿಮಿಷ.
ಹಾ- ಹೇಸ್